ಹ್ ಹಲೋ ಕೆಳಸ್ತಿದಿಯಾ.
ಹಾ
ಕೇಳಸ್ತೀದಿಯಾ.
ಹಾ ಕೇಳಸ್ತಾ ಐತೆ
ಊಟ ಮಾಡದ್ರ
ಅಕ್ಕ ಆಯ್ತು ನಿಮ್ಮದು
ನಮ್ಮದ್ ಆಯ್ತು
ಹ್ಮ್
ಏನ್ ಊಟ ಮಾಡಿದ್ರ.
ಊಟ ಅನ್ನು ಸಾಂಬಾರ್.
ಹ್ಮ ಹೌದು ಅನ್ನ ಸಾಂಬಾರ್. ಒಳಗೆ ಚಿಕ್ಕಣ ಹ್ಮ್
ಹ
ಮತ್ತ ಆರೋಗ್ಯ ಎಲ್ಲಾ ಚೆನ್ನಾಗಿದಿಯಾ.
ಹಾ
ಆರೋಗ್ಯ ಎಲ್ಲಾ ಚೆನ್ನಾಗೈತ.
ಆರೋಗ್ಯ ಆರೋಗ್ಯ ಹಂಗೆ ಪರವಾಗಿಲ್ಲ.
ಹ್ಮ್
ನೀವು ಸೌಖ್ಯವೇ.
ಹ ನಾ ಸೌಖ್ಯ.
ಹ್ಮ
ಹ್ಮ್ ಮತ್ತೆ ನಿಮ್ ಸ್ನೇಹಿತ್ರೆಲ್ಲ ಏನ್ ಮಾಡ್ತಿದ್ದಾರೆ?
ಹ್ಮ್ ಅವ್ರು ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ.
ಹೌದ ಹ್ಮ. ನೀವು ಓದ್ತಾ ಇದ್ದೀರಾ ಅಥವಾ ಕೆಲ್ಸ ಮಾಡ್ತಾ ಇದ್ದೀರಾ?
ಹಾ ಈಗ ಸದ್ಯಕ್ಕೆ ಮಾಡಕ
ನಾವು ಇವಾಗಲ್ಲ ಕೇಳಿದ್ದು.
ಹ್ಮ ಅದೇ ನಾವ್ ಓತಾಯಿದ್ವಿ ನಾವು.
ಹೌದಾ? ಹ್ಮ್ ಹ್ಮ್ ನಿಮಗ್ ಪರೀಕ್ಷೆ ಇದಾವಲ್ವಾ ಇವಾಗ?
ಹೌದಾದೆ.
ಹ್ಮ್ ಓದ್ಕೊಂಡ್ರ
ಹ್ಮ
ಹ್ಮ್.
ಹ್ಮ್
ಹ್ಮ
ಹ್ಮ್.
ನೀವು ಓದ್ಕೊಂಡ್ರಾ.
ಹ ನಮ್ ನಾವು ಕೆಲ್ಸ ಮಾಡ್ತಿದ್ದೀವಿ ನಮ್ದು ಓದೋದೆಲ್ಲ ಆಯ್ತು.
ಹ್ಞ್
ಏನ್ ಕೆಲ್ಸ?
ಅದೆಲ್ಲ ಕೇಳೋ ಆಗಿಲ್ಲ. ಮತ್ತೆ ನಿಮ್ದು ಯಾವುರು?
ನಮ್ಮದ?
ಹ್ಮ
ಮತವ್ ಗೊತ್ತಿಲ್ಲ ಅವ್ರ ಹತ್ರ ಬಿಟ್ಟು ಬಂದಾ.
ಹೌದಾ ಹ್ಮ ಹ್ಮ್. ನಮ್ದು ಉಡುಪಿಯ ನ ಉಡುಪಿ ನಮ್ಮೂರು
ಹ್ಮ
ಹ್ಞೂ ಹ್ಞೂ
ಹ
ಹ್ಮ್ ನಿಮ್ಗಡ್ಗೆ ಮಾಡಕೆಲ್ಲ ಬರುತ್ತಾ
ಅಡ್ಗೇ ಹಗೆ ಹಂಗೆ ಸ್ವಲ್ಪ ಸ್ವಲ್ಪ ಮಾಡ್ತವಿ
ಏನೇನ್ ಮಾಡಕ್ ಬರತ್ತೇ
ಏ ಅವಶಕತೆ ತಕ್ಕಳ ಮಾಡಕತೆೆ
ಹಾಞ
ನಿಮ್ಗ್ ಯಾವ ಭಾಷೆ ಪರೀಕ್ಷೆ ಇದೆ ನಾಳೆ?
ನಾವು ಓದ್ತಾ ಇರದಾ ನಾವು ಕೆಲ್ಸ ಮಾಡತಿದ್ದೀವಿ ನೀವು ನಿಮ್ಗೆ ಯಾವ್ಭಾಷೆ ಇದೆ?
ಹ ನಾಟ್ಯ ಭಾಷೆ ಇದೆ
ಕೇಳಿಸ್ತಾ ಇಲ್ಲ
ಹ
ಹಲೋ-
ಹ ನಾವು ನಾಟ್ಯ ಆಡ್ತೀವಿ
- ಅಲ್ಲ ಅರ್ಥ ಆಗ್ಲಿಲ್ಲ
ಹಲೋ-
ಹಲೋ. ಹ್ಮ್
ನಾಟ್ಯ. ನಾಟ್ಯ ನಾಟ್ಯ ಕನ್ನಡ ಅರ್ಥ ಆಗಲ್ವಾ ನಿಮಗೆ.
ಹ ಈಗ ಅರ್ಥ ಆಯ್ತು ನೌದಾ ಹ್ಮ್ ಹ್ಮ್ ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕಾರ. ಹ್ಮ್ ಮತ್ತೆ ನಿಮ್ಮೂರಲ್ಲಿ ಮಳೆ ಬರ್ತಿದ್ಯಾ?
ನಮ್ಮೂರಲ್ಲಿ ಮಳೆ. ಮಳೆ ಇಲ್ಲ ಮಳೆಗೆ ಬರುತ್ತೋ ಇಲ್ವೋ ಅಂತ. ತ ನಾಮ್ಗೊತ್ತು ನಿಮ್ ಕೇಳ್ದ್ರೆ.
ಆ ನಿಮಗೇನ್ ಆಚೆ ಕಡೆ ಕಾಣದಿಲ್ವಾ ಬರ್ತಿದ್ಯಾ ಇಲ್ವಾ ಅಂತ.
ಹ್ಮ್ ಇದು ಇಲ್ಲ ಬರ್ತಿಲ್ಲ ಸದ್ಯಕ್ಕೆ.
ನಮ್ಮೂರಗೆ ತುಂಬಾ ಮಳೆ ಬರ್ತ ದೆ ಕಾರು ಬೈಕ್ ಎಲ್ಲ ಮುಚ್ಕೊಂಡ್ ಹೋಗೋತರ ಮಳೆ ಬರ್ತಿದೆ ಜೋರಾಗ್. ಹ್ಮ್
ಹ್ಮ
ಹ್ಮ್
ನಾವೆಂತ ಮಾಡ್ಬೇಕು-?
ಹೇಗೆಂದ ಮಾಡ್ತಿದೀರಾ
ಹ್ಮ
ನೀವೆಂತ ಮಾಡ್ತೀರಾ ಹೇಳಿ.
ಹ್ಮ
ಹ್ಮ
ಹ ಎಲ್ಲಸ
ಅಲ್ಲ ಹೇಳಿ ಹೇಳಿ.
ತಮ್ಮ ಕಾಯಕ ಎಂತದ್ದು ಏನ್ ಕೆಲ್ಸ.
ಹ್ಮ ನಮ್ ಕಾಯಕ ಹ ನಂಬ್ರಿ ಏನ್ಲ್ಲಇಲ್ಲ ದಿನಚರಿ ಬೆಳಗ್ಗೆ ಎದೇಅಳೋತು ದಿನ ನಿತ್ಯಕಾರಗಳನ್ನೆಲ್ಲ ಮುಚ್ಕೋದು ಹಾ ಸ್ವಲ್ಪ ವ್ಯಾಯಾಮ ಮಾಡ್ತವಿ ವ್ಯಾಯಾಮ ಮಾಡ್ಬಿಟ್ಟು ಸ್ವಲ್ಪ ಉಪಹಾರ ಸೇಸಿ ಆಮೇಲೆ
ಬರ ಬರ ವ್ಯಾಯಾಮ ಮಾಡ್ತಾರೆ ಯೋಗಾಭ್ಯಾಸ ಏನ ಮಾಡಲ್ಲ
ಎಲ್ಲ ಅದ್ರೊಳಗೆ ಬರುತ್ತಲ್ವಾ.
ಅಲ್ಲ ಅದು ವ್ಯಾಯಾಮ ಬಂದು. ಅದು ಬೇರೆ ಯೋಗಾಭ್ಯಾಸ ಬೇರೆ ಪ್ರಾಣಾಯಾಮ ಬೇರೆ
ಹೌದಾ ನಾವೆರಡು ಒಂದೇ ಅನ್ಕೊಂಡಿದ್ವಿ ಧನ್ಯವಾದ ಹೇಳ್ಕೊಟ್ಟಿಕೆ ಹ್ಮ್ ಹ್ಮ್
ಮಳನ್ನು ಬಂದು ಬರೀ ನಿಮ್ಮ ದೇಹವನ್ನು ದ ಣಿಸುತ್ತೆ
ಹ್ಮ್
ನಕ ನಿಮ್ಮ ಮನಸ್ಸು ದೇಹ ಎರಡನ್ನು ಹಿಡೆತದಲ್ಲಿ ಇಟ್ಕೊಳಕ್ ಹ್ಮ
ಹೌದಾ ಹಾ
ನಾನದು ತಮ್ಮ
ಹಾ ಹ್ಮ ನೀವೇ ಹ ದಿನ ಮಾಡ್ತೀರಾ
ಇಲ್ಲ ಇಲ್ಲ
ಹ್ಮ್ ಮತ್ತೆ ಇದೆಲ್ಲ ಹೇಗ್ ಗೊತ್ತು ನಿಮ್ಗೆ
ಮಾಡ್ತೀ ಆವ ತರಬೇತಿ ಶಬರಕ್ಕೆಲ್ಲ ಹೋಗವಿ
ಹಾಂ ಹ್ಞೂ
ಹಾ ಅದು ಗೊತ್ತಾ ಸ್ವಲ್ಪ
ಹೌದಾ
ಹ್ಮ್
ಮತ್ತೆ ಏನು ಸಮಾಚಾರ
ಹ್ಮ್ ಹ್ಮ್ ಹ ಹೌದೌದು ಕೇಳ್ತಾ ಇದೆ ಕೇಳ್ತ ಇದೆ
ಮಾತಾಡಿ ಹಾ
ಹ್ಮ
ಹ್ಮ
ತ ತಾಯ
ಮತ್ತೆ ಹೇಳ್ಬೇಕು
ಹ್ಮ ನಿಮ್ ಊರಲ್ಲಿ ಅಲ್ಲಿ ಬರುತ್ತೆ
ನಮ್ದು ಉಡುಪಿ ಎಲ್ ಅಲ್ಲೇ ಎಲ್ಲೂ ಬರೋದಿಲ್ಲ ಅಲ್ಲೇ ಇರುತ್ತೆ
ಹ ಹೌ
ಹ್ಮ್
ಹ ಹ್ಮ
ನಿಮ್ಮೂರೆ ಹಾ ನಿಮ್ಮೂರು ಯಾವುದು ತುಂಬಾ ವಿಶೇಷವಾಗಿದೆಯಲ್ಲ ಹೆಸರು.
ಹ್ಮ ನ ಅ ವಿಶೇಷ ಅದು ಅಂಗೆ ಅದು ನಮಗೆ
ಹಾ
ವಿಚಿತ್ರ ವಿಶೇಷ
ಹ್ಮ್ ವಿಭಿನ್ನ ಹ್ಮ ಹ್ಮ್
ಮತ್ತು ನಿಗೂಢ
ನೋಡಿ ನಿಮ್ ಜೊತೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೆ ಗೊತ್ತಾಗೋದಿಲ್ಲ. ಹ್ಮ್ ಹಾ
ಅದಕ್ಕ ಏನ್ ಎಂತ ಮಾಡ್ಬೇಕು.
ಏನು
ಅದಕ್ ನಾನ ಅಂತ ಮಾಡ್ಬೇಕು ಅವ್
ಎಂತ ಮಾಡ್ಬೇಡಿ ನಮ್ಗೆ ಮತ್ತೆ ನಾವು ಬಿಡು ಮಾಡ್ಕೊಂಡು ನಿಮಗ್ ಕಾಲ್ ಮಾಡ್ ಕರೆ ಮಾಡತೀವಿ. ಇಷ್ಟೊತ್ತು ನಮ್ಮ್ ಜೊತೆ ಮಾತಾಡಿದಕ್ಕೆ ಧನ್ಯವಾದ.
ಬ ಹದಿ
ಹ್ಮ್
ಅಧನ್ವ
ಹಾ ಒಂದನೆ
ಹ್ಮ್
ನಿಮ್ ಯಜಮಾನಗೆ ಮತ್ತೆ ನಾವು ಸಂಪರ್ಕಿಸ್ತೀವಿ.
ಹ್ಮ್ ಹ್ಮ್ ಹ್ಮ ಹಾ ಸರಿ ಸರಿ